ಹ್ಮ್ ಏನ್ ಮಾಡತರಿ
ಹ ಅವಾಗ ಮಕಂಡನಲ್ಲ ಈಗ ಇದ್ದೀನಿ ನೋಡ
ಹ್ಮ್ ಹ್ಮ್
ಹಾ
ಹ್ಮ್
ಈಗ ಎದ್ದಿನೀ ಮುಖ ತಕೊಂಡ್ ಬಂದಿ ನಿನ್ ಫೋನ್ ಬಂದಿ
ಹ್ಮ್
ನಿಮ್ಮಾಯಿ ಬಂದ್ಲೇನು
ಎಲ್ಲ ಬಂದಿಲ್ಲ ಅಲ್ಯಾಳ
ಜ ಯಾರಾಮ ಮಾತಾಡ್ತಾರ
ಪೂಜಾ ಟಿ ವಿ ವಾಯ್ಸ್ ಕೆಳಕತ ಹಾ ಈಗ
ಹ್ಮ್ ಎಲ್ಲ ಕೇಳಕ್ದ್ದೇವ
ಬಂದ್ಸ ಬಂದೇನು ಪೂಜಾ ಸೌಂಡ್ ಕಮ್ಮಿ ಇಡು ಸ್ವಲ್ಪ ಟಿವಿ ದು
ನಾಳೆ ಬಂದ್ರೆ ಅಡ್ಮಿಷನ್ ಇವ ನಿಮ್ ಪೂಜೆ ಎಷ್ಟದರ್ತಳಲ್ಲ
ಹ್ಮ್ಮ್ ಹೌದು ದ ಹಾಲ್ ನಾಗ ಕುಂತ ಬೆಡ್ರೂಮ್ ನ ಕುತ್ರನು ಕೇಳ್ತದ ಅಂತ ಹೇಳಿ
ಮಳೆ ಬಲ್ಲ ನಿಂಬಲ್ಲಿ
ಹ ಹಂಗಕಡಿ ನಮದ್ ನಮಗ್ ಚಿಂತಿ ಜಸ್ಟ್ ಸೆಕೆಂಡ್ಸ್ ಕಟ್ಟ ಮಾಡ್ರಿ
ಹ್ಮ್ ಅಡ್ಮಿಷನ್ ಮಾಡಿ ಬಂದ್ರ ಆ ಪೂಜಂದ
ಹ್ಮ್ ಮಾಡ್ ಬಂದ್ರು
ಹ್ಮ
ಮಳೆ ಬರಂಗ ಕಾಣತ್ತೆ ಸ್ಮೆಲ್ ಬರ್ತದೆ
ಅಕಿಂದ್ ಏನಂತ ಕೇಳ ಕೆಳ ಓನ್ ಸರಿ
ಅದೇನ್ ಆಗ್ ಬುಟ್ಟದ ನಮ್ ಪಪ್ಪನ್ ಪೂನ ಚಿನ್ನಿ ತೊಗೊಂಡಳ ಸ್ವಲ್ಪ ಏನ ನೋಡ್ತನ ಅಂತ ಹೇಳಿ ಈಗ ಅಕಿಗ್ ಬೇಕಾಗ್ಯದ ಅಷ್ಟ ಒದರ ಕತಾಳ
ಹೇಳಿ
ನೋಡ ನೋಡ್ ಏಷ್ಟ ಹೊಡ್ಲಾತಾಳ ನೋಡ್
ಈಗ ಹೊಬೇಕ ಅವ ಎಂಟಕ
ಎಂಟಕ ಆದ ಎನ್ ಆಕಿ ಮ್ಯಾಮ್ ಇಷ್ಟು ವಸ್ಟ್ಹಳ ಅಲಾ
ಯ ಮ್ಯಾಮು
ನಮ್ ಕಾಲೇಜ್ ಮ್ಯಾಮ್
ಯಾಕಾ
ಅಕಿ ಕಾಲೇಜ್ ಮ್ಯಾಮ ಅಸೈನ್ಮೆಂಟ್ ಕೊಟ್ಟಳಪ್ಪ
ಹ್ಮೂ
ನಾಳಿಗ್ ಸಬ್ಮಿಟ್ ಮಾಡದ ಅದಾ ಕುಂತ ಬರ್ದೇವ್ ನಾವು ನಾಳೆ ಸಬ್ಮಿಟ್ ಮಾಡಂತಂದ್ರ ಬ್ಯಾಡ ದೇವಪ್ ಆಫ್ಟರ ಟುಮಾರೊ ಅಂತ ಅವ್ರ ಲೆಟ್ ಇಟ್ ಬಿ ನಿಮ್ಮ ಹತ್ರ ಇಟ್ಕೊಳ್ಳಿ ಎಕ್ಸಾಮ್ ಪರ್ಪಸ್ ಓದ್ಕೊಳ್ಳಿ ಅಂತ ಹಿಂಗ್ ಮಾಡದ್ರ ಹೆಂಗ ಹೇಳ್ ನೋಡಮ್ ನಾವ್ ಯಾಪಾ ದೇವರೇ
ಚೊಲೋ ಬಿಡು ಒಂದ್ ಎರಡ್ ದಿನ ಒದ ಕೆರಿ ಬರ್ದಿದ್ರಲ
ಹ್ಮ್ ಒದಕೆಂತಿವ್ ಅದು ಏನ್ ಮಾಡ್ಬಿಟ್ನಿ ಶ್ವೇತಾ ಮ್ಯಾಮಿಗ್ ಹಚ್ಚಕ್ ಹೋಗಿ ಶ್ವೇತಾಗ ಹಚ್ಬಿಟ್ನಿ ಫೋನ್
ಹ್ಮ್
ಅದು ಮಿಸ್ಕೋಲ್ ಜಸ್ಟ್ ಒಂದರಿಂಗೀಗ ಕಟ್ಟಗ್ ಬಿಟ್ಟದ
ಅಂದ್ರ ವಾಪಸ್ ಹಚ್ಚಯಾಳ ಮಗಳ ಹಚ್ಚಿ ಮಾತಾಡಿದ್ಲವ
ಹ್ಮ್
ಲೆ ದಾಂಡೆಲಿಗ್ ಹೋಗಮ ಅನಕತಾಳ ಅಲಾ ಅಂತ ಅಂದ್ಲ ಹ್ಮ್ ಅಲ್ಲೇ ಅಂತಂದ ಏನಂಬೋದ ಹೇಳ್ರವಾ ನಾವ್ ತಯಾರ್ ಮಾಡ್ತೀವಿ ಅಂತಂದ್ಲ ಯವ್ವಾ ತಾಯಿ ಯಾರ ಯಾರನ್ ತಯಾರು ಮಾಡ್ತಿದ್ದ್ಯಾವ ನೀವ ಒಬ್ಬಕಿನೇ ಬಾ ಅಂತ ನಾ ಅಂದ್ಯ
ಕ
ಹಂಗ ಅಲ್ಲಿದ ಅ ಅಂದ್ರ ತಯಾರ ಮಾಡ್ತನಿ ಏ ರೊಕ್ಕಲ್ಲೇ ರೊಕ್ಕ ತಯಾರಿ ಮಾಡ್ತನೀ ಅಂದ್ಳ ಹ್ಮ್ ಅದೇ ಅಂದ ಮತ್ ನಿಮ್ದ ಯಾರ ದೋಸ್ತರು ಹುಡುಗರಿಗೆಲ್ಲ ಕರ್ಕೊ ಬರಂಗಿದೀನಿ ಅಂತ್ರೆ ಅವ್ರೇನ್ ಚಂದಾರ ಅಂತ ಅವ್ರೇನ್ ಚಂದರ ಅಂತ ಹುಡ್ಗೇರ್ ಕರ್ಕೊಂಬ ಕರ್ಕೊಂಬರ್ಲವಾ ಅಂತ ಅಂದ್ಲ ಹ್ಮ್ ಯವ್ವ ಬ್ಯಾಡವ ತಾಯಿ ಯಾರಿಗೆ ಕರ್ಕೊಂಡ್ ಬರ್ಬ್ಯಾಡ್ನೀ ನೀ ಬಾ ಅಂತಾ ಪಕ್ಕ ಏನ್ಲೇ ಅಂದ್ಲು ಹ್ಮ್ ಲೇ ಹೋಗಮ್ಮ್ ಎಕ್ಸಾಮ್ ಆದ್ಮ್ಯಾಗ ಅಂತಂದೆ
ಹ
ಇಂಡೈರೆಕ್ಟ್ ಆಗಿ ನಡ್ತಿ ನೋಡ್ಲೆ ನ ಭಾರಿ ಅಕಿ ಹೇಳವ ತಯಾರ್ ಮಾಡ್ತೀಯಾ ಅಂದ್ಲಪ ನಾನ ಒಮ್ಮಿ ಯವ ಯಾರನ್ನ ತಯಾರ್ ಮಾಡಂಗಿದಿದೇವ ಮತ್ತ ಹ ಹ ಹ ಎಲ್ಲಾರ್ ನಂದೇನಿ ಯಾರ್ನ ಅಂದಿಲ್ಲಾ ಎಲ್ಲಾರ್ ನಂದೇನಿ ಎಲ್ಲರ್ನ ತಯಾರು ಮಾಡ್ಕೊಂಡ ಕುಣ ತಿಂದಂತಿನವ ಮತ್ತ ಕಡಿ ಅಂತಂದು ಏ ರೊಕ್ಕಲ್ಲೇ ರೊಕ್ಕ ಅಂದಲಾಕಿ ಅಕೀ ಅಕಿ ಚೇಜ್ ಮಾಡಾರಲ ನಾ ಚ ಮಾಡಾಕಿ ನಾ ಫೂಲ್ ಮಾಡೀನಿ ನನ್ಗ ಅಕಿ ಫೂಲ್ ಮಾಡ್ಬಿಟ್ಟಾಳ
ಹ್ಮ್
ಮತ್ತೆ
ಮತ್ತೇನ್ಲ್ವಾ
ಅಪ್ಪ ದೇವರೇ
ಏನ್ ಮಾಡಿರಿ ಊಟಕ್ಕ
ಏನ್ ಕೇಳ್ತಿಯವ ನುಗ್ಗಿ ಕಾಯಿ ಸಾರು ಮಾಡಿ ನೋಡು
ಹಾ ಮತ್ತೆ
ನುಗ್ಗೆಕಾಯಿಸಾರ ಮಾಡಿ ನುಗ್ಗೆಕಾಯಿ ಪಲ್ಯ ಮಾಡಿ
ಹ್ಮ್ ನೀ ಈಗ ಗೊಜ್ಜು ಮಾಡ್ರಿ
ನೀವಗ ಚಪಾತಿ ಮಾಡಿ
ಹ್ಮ
ಚಪಾತಿ ಹಿಟ್ಟನಾಗ ನುಗ್ಗಿಕಾಯಿ ಪಲ್ಯ ಕಲ್ಸ ಬಿಟ್ವಿ ನಾ ಅಬಿಟ್ಟ ಚಪಾತಿ ಮಾಡ್ಬಿಟ್ಟ ಚೆನ್ನಾಗಿ ಆಗಿತ್ತು
ಕ್ಕೆ ನೀವ್ ಇದಕ್ಕೆ ದಪ್ಪ ಅಂತ ಹೇಳ್ತಾರೆ
ಇ ನಮ್ಮ ಮಕ್ಕನಿನಿ ನಮ್ಮ್ ಅಕ್ಕನ್ ಮಕ್ಕಂದಳ ಇಬ್ಬರು ಮಾಕಂಬಿಟ್ಟಿವಿ ಬಿಟ್ಟಿವಿ ಲೈಟ್ ಗೀಟ್ ಆಫ್ ಮಾಡಿದವಿ ಟೈಮ್ ನೋಡಿಲ್ಲ ಏನ್ ನೋಡರ ಏಳು ನಲವತ್ ಆಗ್ಯದ
ರಲ್ಲ ಮಲ್ಕೋ್ ಪ್ರಾಬ್ಲಮ್ ಅಲ್ಲಾ ನಿದ್ದೆ ಬರ್ತದ್ ಬಿಡು ನಮಗ್ ಭ
ಹ್ಮತ್ ಮ ದ್ಞಾನ
ಹೆಂಗ್ ಮ ಕೂತಿರ್ಲಿ ನಾವ್ ರಾತ್ರಿ ನಿದ್ದೇ ಬರ ಈ ಮಲ್ಕೋತೀನ್ ಬಿಡು ಮೂರ್ ಅಲಕ್ ನಾಕ್ ತಾಸ ನ ನಿಿದ್ದೆ ಅ ರಾತ್ರಿ ನಿದ್ದೆತ್ತಲ್ಲ ನ ಮತ್ತತ್ ಹನ್ನೆರಡು ತನ ಹನ್ನೊಂದ್ರ ತನ
ನಾ ಅಕ್ಕದ ನಮ್ಮ್ ಅಕ್ಕ ಮಕ್ಕಲ್ರತ್ ಅಕೆ ಒಂದ್ ಸ್ವಲ್ಪ ನ್ದ್ ನೋಡ್ತಾಳ
ಸ್ವಲ್ಪ ಎಗ ಜಾಸ್ತಿನ ನೋಡ್ತಾರ ನೋಡ್
ನೋಡ್ತಾಳ ಹ್ಮ
ನ ಮಕ್ಕ
ಹಾ
ಕಾ ಹುಷಾರಾವ ನಿಮ್ಮಕ್ಕ ಹುಷಾರಳ
ಕಾಲೇಜ್ ಸಿಕ್ಸ್ತ್ ರ್ಯಾಂಕ್ ಬಂದ ಹ ಮೇ ಬ
ಬೇರೆ ಬುಡ್ಡೆ ಮಕ್ಕನ್ ಈ ಮಕ್ಕನಾರ ಹೆಸರುಸಲ್ಲ ಯ
ಮ್ಮಸ ಅದೇ ಉಂತ ನ ಮೇಡಮ್ ಕ ಬಂದ್ರ ಕಾಲೇಜಿಗೆ ಹಾ
ನಿಂಗ್ ಗಾನಲ್ ಕರಕತರಂತ ಇತವಾ ಗಾನಲ್ ಕರ್ಲತಾರ ಅಂತ ನಿಮ್ಗ ಅವತ್ತ ದಿನ ಉಂಟ ಡೈಲಗ ಹೇಳ್ತೀನಿ ಕೇಳು ಯಾರಿಗೆ ಕುಮಣ್ಣ ಏನು ಕುಮಾನಂದ ಅನಿಸತದೆ ಕುಮಾನಂದ್ ಅವಾರ್ಡ್ ನೀ ತಗೊಂಡಿದ್ದಿ ನೆನ್ಪ ಇದದ ಅವ ಲ್ಲ ಏನು ಏನಿತ್ತು ಸರ್ಟಿಫಿಕೇಟಾ
ಹಾ ಟೆಂತ್ ಇದಗಿದ್ದ ಫಸ್ಟ್ ಬಂದಿದ್ದ
ಹಾ ಹ್ಮ ಅದನ್ನ ನೀ ತೊಗಕ್ ಹೋಗಿದ್ದೆ ಅವೌದ ಒಂದು ಡೈಲಾಗ್ ಆಯತ ಅಂತ ಕೇಳು ಒಂದ ಡೈಲಾಗದ ಹೇಳತನಕೆಳ ಎಷ್ಟು ಗಿ ಅ ನನ್ ನಗ್ ನಾ ಹಬ್ಬ ಚಲೋ ಚಿತ್ತಾರ ನೋಡಿ
ಜಲ್ದಿ ಯ ನಾ ಊಟಕ್ಕೆ ಹೋಗಬೇಕ
ಆಗಿ ಬ ಏನ್ ಬಿಚ್ ರೆಡಿಯ ಬಂದಿದ್ಲ ಓ ನೋಡ ಬಾರಿ ಕಾಣಗತ್ತಿದ್ಲಳ ಜೆಂಚಿತ್
ನಂದಲ್ಲೇ ಅವ ವತ್ತಾ ಅವತ್ ಹೋಗಿದ್ ನಂದ
ಹೌದಾ
ಹ ಬಿಿ ಎಂ ಎಸ್ಐಟ್ಂದು
ಚಿಚಿ ಎಷ್ಟು ಬಾರಿ ಕಾಣಕೊತ್ತಿದ್ಲು ಬಾರಿ ಬಿಚ್ಚ ರಡಿ ಆಗದ ನೋಡ್ ಬಿಡ ಜಂಚಿತ ನಾನ್ ಅವ ನಗಾಕತಬಿಟ್ಟಿದ್ದೆ ಏ ನಿಜ ಬಾರಿ ಚಂದ ಕಾಣಕತ್ತಿದ್ಲು ನೋಡು ಬಾರಿ ಕಾಣಕೊತ್ತಿದ್ಲು ಬಿಡು ಇ ಎನ ಹಾಕೋಂಡಣಗೆದ್ದ ಎವಾ ಅವತಿ
ವೈಟ್ ಡ್ರಸ್ ಹಾಕೆ ಮುಖಾಂತ್ರ ಏನ ಚಿಲ್ಲ ಒ ಟಿಳನಿದ್ದೆ ಕುಂಕುಮ್ಏನ ಇದೆ ಹೂವು ಇಟ್ಕೊಂಡಿದ್ದಿದೆ ಹೂವು ಜಗ್ಗ ಇ ಜಗ್ಗ ಉ ಇಟ್ಕೊಂಡಿದೆೆ ಅವತ
ಅದಕ್ಕೆವು ಅಟ್ರಾಕ್ಟ್ ಆಗ್ಬಿಟ್ಟಿದ್ದೆ ಈ ನಾ ನನ್ಗೇನ್ ಗೊತ್ತಾ ಹ ನನಗೆ ಒಂದ್ ಸತಿ ಲ್ಲ ಬೇಗಿ ಬೇಗಿ ಆಗತಾರ ಬೇಗ ಬೇಗ ಅದ ಹೇಳಕತ್ರ ನನಗೆ ಎಷ್ಟ ಸಾಕ್ಬ ಬಿಡು ಎಷ್ಟೇ ಹೇಳತಿದನ ಹ ನೋಡ್ಬೇಕಕ್ ನನ್ ಭಾರಿ ಕಾಣ ತೋ ಗಿಚ್ಚ ಕಣಾಂತೋಡ ಹ ಏವ್ವಾ ನನ್ಗ್ ತಳಗಿಂದ ಮ್ಯಾಗಿಂದ್ ಎಂತ ಬೆಂಕಿಹತ್ ಬಿಟ್ಟದ
ಬೈಕನ್ ಬೇಗ ಅಂತ ನಾನ್ ಈಗ ಬಾರಿ ಇನ್ನ ಈಗ ಅನ್ನಂಗ ಈ ನಿಜಾ ಪೂ ಬಾರಿ ಕಾಣಕತ್ತಿದ್ಲಕ್ಕಿ ಅಂತ ಯಾವ್ವ ನ ಬತ್ ನಾನ ನನ್ಗೆ ಒಂದ್ಸತಿ ಹೇಳಿಲ್ಲ ಅವರು ನೋಡು ವಂಶದ ಅಂದರೆ ಬಿ ಮೋಸ ಮಾಡಾರಬಟ್ಟ ಬಿಡ ಅಂತಾರ
ಏನು
ಹಾ ಅಂದರೆದಂದ ನಿನ್ ಮುಂದೆ
ಹ
ನಿನ್ ಮುಂದ್ ಅಂದಾರನ್ ಗಿಚ್ಚ ಕಾಣಾಗತ್ತಿದ ಏನಂತ
ನ ಇಷ್ಟು
ಅನಲ್ಲ ನಿನ್ನ ಮುಂದೆ ಅನಲ್ಲ ಅ ಸನಸ್ ಮೊನ್ನೆ ಸ್ನಾಪ ಹಾಕಿದ್ನಲ್ಲ
ಹ್ಮ್
ಮೊನ್ನೆ ನಾನೇ ಸ್ನ್ಯಾಪ್ ಹಾಕಿನೀ ಅದ್ಹೇಗೆ ಕುಂತಳಹಾಕಿ ಪುರ ಬೇರೆ ಅರಾಮ್ ತಪ್ಪಿದ್ದ ಹ ಕುಂತಳ ಆಯ್ತಿ ನೀವ್ ಸಾನ ಸ್ನ್ಯಾಪ್ ಹಾಕಿದಿಲ್ಲ ಬಾರಿ ಬಂದ್ ಬಾರಿ ಬಿದ್ದ ಹೊಡದ್ರ ಇವುಇದು ಎಂತದ ಎಲ್ಲರಿಗೂ ನಾನು ನನ್ ಬೆಂಕಿನೇ ಬಿಡು ಸಾಕ್ಬಡಪ್ಪ ಅಂದೇ ನಾನು
ಹ ಹುಡುಗ್ರು ಫೋನ್ ಹಚ್ಚಕತರ ಉಟ್ಟಕ
ಎತ್ತು ಹೋಗ್ಬಿಡ್ತೀನೋ ಚಂದ ನಿಜ್ರಾಲೋ
ಹುಡುಗಿಯರು ಫೋನ್ ಹಚ್ಚವ ಸ್ವಲ್ಪನೆ ಶ್ರಾವಕ್ಕ
ನನ್ಗಂಗ ನಿದ್ದೆನೇ ಆಗಲ್ಲ ಹೇ ಲೇ ಅನ್ನಪೂರ್ಣ ಕ್ರಾಸ್ನಾಗ ಒಂದ್ ಆಯ್ತಯ್ತ್ ಬಂದ್ಮ್ಯಾಗಚ್ಚ ಬಂದ್ಮಾಗ ಹಚ್ಚ ಆಯ್ತಾ ಊಟ ಮಾಡಕ್ ಹೋತನಿಗ ಹಲೋ
ಹಾ ಹೇಳು
ಆಯ್ತು ಬಂದ್ಮೇ ಹಚ್ಚು ಎಷ್ಟು ಸೆಕೆಂಡ್ಸ್ ಕಟ್ ಮಾಡಿದ್ದೇ ನೋಡಾಕಡೆ
ಹ್ಮ್ ಹ್ಮ